ಹಲೋ
ಕೇಳಿಸ್ತಿದಿಯ ನಿಮ್ಗೆ.
ಹಾ ಕೇಳಸ್ತ ನಮಸ್ತೆ ವಿನಯ್ ಅವ್ರೆ.
ನಮಸ್ಕಾರ ಬಾಬು ಅವ್ರೆ.
ಹಾ ಏನ್ ಮಾಡ್ತಿದ್ರಿ.
ಏನ್ರಿ.
ಏನ್ ಮಾಡ್ತಿದ್ರಿ.
ಏನ ಇಲ್ ನೋಡ್ರಿ ಎಲ್ಲಾ ಹೊರಗಡೆ ಕುಂದಿದ್ದೇವ್ರಿ ಸೊಪ್ಪು.
ಹ ಹೌದಾ ಊಟ
ಊಟ ಇಲ್ಲ ನಮ್ದು ಈಗ ಚಾ ಕುಡ್ದು. ಸಮಯ ಚಾ ಕುಡ್ದು ಬಂದಿದ್ದೇ.
ಹಾ ಹೌದಾ
ಹೌದು ನೀವ ಏನ್ ಮಾಡ್ತಿದ್ರಿ
ನಾವು ಸುಮ್ನೆ ಕೂತಿದೀವಿ ಸ್ವಲ್ಪ ಗಾಳಿ ಬಿಟ್ಟೀವಿ ಹೊರಗಡೆ ಹೊರಗಡೆ ಸ್ವಲ್ಪ ಗಾಳಿ ತಗೋತಕ್ ಕೂತಿದೀವಿ.
ಹೌದಾ
ಹ್ಮ್
ಈಗ ನಮ್ಮ ಊರಿನಲ್ಲಿ ಇದು ಇದು ಊರಿನಲ್ಲಿ ಇದೀವು ನಾವು.
ಊರಲ್ಲಿದ್ದೀರಾ ಊರಲ್ಲಿ ಏನ್ ಮಾಡ್ತಿದೀರ ಇವಾಗ.
ಊರಲ್ಲಿ ಏನಲ್ಲಾ ನಿಮ್ಮ ಜೋಡಿ ಮಾತನಾಡ್ತಿದ್ದೇವು ನೋಡು.
ಹೌದಾ
ಹೌದು.
ಊರಲ್ಲಿ ಏನು ನಿಮ್ದು ಏನಿದೆ
ಹೊಲದಲ್ಲಿ ವು ಹೊಲ ಇದೆ ನಮ್ದು.
ಹಾ
ಹೊಲ್ದಲ್ಲಿ ಕೆಲಸ ಮಾಡೋದು ಮತ್ತೆ.
ಹ್ಮ್
ಒಳ್ಳಿ ಹ್ಮ್.
ಏನ್ ಮಾಡ್ತ್ರಿ ಅಹೊಲ್ದಲ್ಲಿ ಕೆಲ್ಸ.
ಹೊಲ್ದಲ್ಲಿ ಏನಾರ ಇಂಥಗಳೆ ಹೊಡ್ಯದು.
ಹ್ಮ್ ಗಳೆ ಹೊಡಿತರಾ ಬರುತ್ತಾ ಗಳೆ.
ಹೆ ಇಲ್ಲ ಎಡ್ಡಿ ಕುಂಟಿ ಹೊಡ್ಯದ ಅಂತರ.
ಹಾ ಹೌದು.
ಅದ್ನ ಅದಷ್ಟೇ ನಮ್ಮ್ ಅಪರ ಮಾಡ್ತಾರ ಅದ್ನ ಎಲ್ಲ ಗಳೆ ಹೂ.
ಹ್ಮ್
ನಾವ್ ಅಷ್ಟ ಇಡ್ತೀವ್ರೀ ವಳ್ಳಿ ನೀರ್ ಕಟ್ಟ್ದ ಹೊಲಕ್ಕೆ.
ಹ್ಮ್
ಮತ್ತೆ ಕಳೆ ಯಾರರ ತಗದ ಇರ್ತಾರಲ್ಲಾ ಅವ್ನ ತೇಗದ್ ಹಾಕ್ ಅದು ಎಲ್ಲ ಕೆಲ್ಸಗಳನ್ನ ಮಾಡ್ತೇವ.
ಹ್ಮ್ ಹೇಗಿದೆ ನಿಮ್ ಸೈಡ್ ವಾತಾವರಣ.
ಎಲ್ಲಾ ವಾತಾವರಣ ಚೊಲೋ ಆಗಿದೆ ನಮ್ದು ಪರಿಸರ ವಾತಾವರಣ ಈಗೆಲ್ಲಾ ಮಳಿ ಚೆನ್ನಾಗಿಲ್ಲ ಈ ವರ್ಷ ಎಲ್ಲಿ ಬರಗಾಲ ಬೀಳ್ತೇನೆ ಅಂತ.
ಹೌದು ನಮ್ ಕಡೆನೂ ಹಾಗೆ ಆಗಿದೆ ಮಳೆನನೆ ಬರ್ತಾ ಇಲ್ಲ.
ಅವದ.
ಹ್ಮ್ ಮಳೆ ಬಂದ್ರೆ ಏನನು ಮಾಡ ಬೇಕು ಇವಾಗ ಹತ್ತೆ ಬೆಳೆದಿದ್ದೀವು ನಾವು.
ಅತ್ತ ಹೆಸರಲ್ಲಿ ನಂತರ ಕೂಡ್ತೈತಿತ್ತು.
ಹೌದು ಇವಾಗ ಹೋದ ವರ್ಷ ನೋಡಿದ್ರಾ ಈ ಟೈಮ್ ಅಲ್ಲಿ ಹೇಗೆ ಇತ್ತು ಅಂತ.
ಹ್ಮ ಈ ಟೈಮ್ ಚೊಲೋ ಇತ್ತು ಅದು ಎಲ್ಲ ವಾತಾವರಣ.
ಖಾ ನದಿಯಲ್ಲಿ ನೀರ್ ಸದಕ್ ಇಲ್ಲ ಇವಾಗ.
ಎಲ್ಲಾ ನದಿಯಲ್ಲಿ ಇಲ್ಲ ಡ್ಯಾಮ್ ನಲ್ಲಿ ಇಲ್ಲ ಕೆರೆಯಲ್ಲಿ ಇಲ್ಲ ಎಲ್ಲ. ದನಕರಗಳಲ್ಲಿ ಎಲ್ಲಿ ಆದ್ರೂ ಹೊಲದ ದಲ್ಲಿ ಎಲ್ಲಾದ್ರೂ ಮಯಕ್ ಹೋದ್ರೆ ಕುಡಿಯಲ್ಲೂ ನೀರು ಇಲ್ಲ.
ಹ್ಮ್ ಹೌದು ಅದ ನ್ ಏನ್ ಮಾಡ್ಬೇಕಂತ ತಿಳಿತಿಲ್ಲ ನಮ್ಗೆ ಇವಾಗ. ನೀರಿಂದು ಬರಗಾಲ ಬಂದ್ಬಿಟ್ಟಿದೆ ತುಂಬಾ.
ತುಂಬಾ ಬರಗಾಲ ಬಂದ್ಬಿಟ್ಟಿದೆ.
ಹ್ಮ್ ಅದ್ರಲ್ಲಿ ನಮ್ ಸೈಡು ನೀರು ಬೀಳಲ್ಲ ನೀರ್ ಬಿ ರಿ ನಡೆಯುತ್ತಾ ನೀರು ಬೀಳಲ್ಲ ನಮ್ ಕಡೆ.
ಹೌದು ರೈತರ ಬೆನ್ನಲುಬು ರೈತರು ಅಂತಾರ ಎಲ್ಲಾ.
ಹಾ ಹೌದು.
ಎಲ್ಲ ಈಗೆಲ್ಲ ಮಳಿ ಇಲ್ಲ.
ಹ್ಮ್ ಹ್ಮ್ ನಿಮ್ ಕಡೆ ಯಾವ್ಯಾವ ಬೆಳತಾವ ಈ ಗಿಡಗಳು. ಮರ ಗಿಡ.
ಮರ ಗಿಡ ನೈಟಿಂಗ್ ತೆಂಗಿನ ಗಿಡ ಬೇವಿನ ಗಿಡ ಜಾಡಿಗಿಡ ಪತರಿ ಗಿಡ
ಹ್ಮ್
ಹೋಳ್ಳಿ ಮತ್ತೆ ಅಷ್ಟೇ ಗಿಡ ಇರ ಬೇರೆ ಬೇರೆ ಗಿಡ ಅದಾವ ಅಷ್ಟ ತೂ ಮಾಹಿತಿ ಗೊತ್ತಿಲ್ಲ ನಮಗೆ ಈ ಒಂದು ನಾಲ್ಕೈದು ಗಿಡ ಅಷ್ಟ ನೋಡಿದ್ವಿ ಮಾವಿನ ಗಿಡ ಪೆರಲಿ ಗೀಡ
ಹಾ
ಎಲ್ಲ ಹಣ್ಣಿನ ತೋಟಗಳು ಅದಾವ ನಮ್ಮಲ್ಲಿ ಸ್ವಲ್ಪ
ಹೌದು
ನಿಮ್ಮಲ್ಲಿ
ನಮ್ಮಲ್ಲಿನೂ ಇದಾವೆ ಇಲ್ಲಿ ಬೇನ್ ಗಿಡ ಇದೆ ಅಶೋಕ್ ಮರ ಇದೆ ಬಾದಾಮಿ ಗಿಡ ಇದೆ
ಹ್ಮ್
ಮತ್ತೆ ಜಾಲಿ ಗಿಡ ಇದೆ ಉಚ್ ಮರ ಇದೆ ಉಚ್ಚ ಬೇವು ಇದೆ
ಹೌದಾ
ಅಶೋಕ್ ಗಿಡ ಇದೆ ಶ್ರೀಗಂಧದ ಮರ ಇದೆ
ಹ್ಮ್ ಈಗ ಹತ್ತಿ ಬೆಳೆದಿದ್ರಲ್ಲ ನಿಮ್ಮ್ ಹೊಲದಲ್ಲಿ
ಹಾ ತೆಲೂರ್ ತೆಲೂರ್ ತೇಳುರ್ ಅದು ಸೆಕ್ಸ್ ಮೊಂತ್ ಆರ್ ಆರ್ ತಿಂಗಳು ಬೇಳಿ ಅದು
ಆರು ತಿಂಗಳು ಬೇಳಿಯ
ಹಾ
ಹ್ಮ ಅದಕ್ಕೆ ಯಾಯಾವ ರೋಗ ಬರ್ತವೆ ಅದಕ್ಕೆ
ಅದಕ್ಕೆ ಬರುತ್ತೆ ಮುಟ್ರೋಗ ಅಂತ ಬರುತ್ತೆ ಇವಾಗ ಮತ್ತೆ ಜಾಸ್ತಿ ಏನು ಬರಲ್ಲ ಅದಕ್ಕೆ ಮುಟ್ ರೋಗ ಅಂತ ಬರುತ್ತೆ ಜಾಸ್ತಿ ಮುಟ್ರೋಗ ಮತ್ತೆ ಸ್ಪೀಚ ಹಾ
ಕಾಯಿ ಕೊರಕ್ ರೋಗ ಹೋಳ್ಳೆ ಅದ ಎಲಿ ಯಾವ್ದ ಕೆಂಪು ಕೆಂಪು ಕಲರ್ ಆಗತ್ತಲ್ಲ ತಾಂಬರ್ ರೋಗ ಹ್ಮ್
ಆ ತಂಬ್ರ ರೋಗ ಮತ್ತೆ ಸ್ಪಿಡ್ಸ್ ಅಂತ ಬರುತ್ತೆ
ಹ್ಮ್ ಹೌದು
ಹ್ಮ್ ಅದು ಹೇಗಂದ್ರೆ ಜಾಸ್ತಿ ಮಳೆ ಬಿದ್ದ ಇತ್ತಂದ್ರೆ ಬರುತ್ತೆ ಜಾಸ್ತಿ ಮಳೆ ಇಲ್ಲ ಅಂದ್ರೆ ಜಾಸ್ತಿ ಬಿಸಿಲು ಇರುತ್ತಲ್ಲ
ಹ್ಮ ವಾತಾವರಣ ತಕ್ಕಂತೆ ಅದು ಹೋಗುತ್ತ
ಹಾ ಇವಾಗ ನಾವು ಹೆಚ್ಚನ್ ಹೆಚ್ಚು
ಪೋ ಇತ್ತಾಗ ಮಳಿನೆ ಇರ್ಬೇಕಲ್ಲ ಒಳ್ಳೇದು ಸ್ವಲ್ಪ ವಾತಾವರಣ ತಣ್ಣನೇ ಮಾಡ ಯಿತ ಅಂದರೆ ಎಲ್ಲಾ ರೋಗಗಳು ಬರುತ್ತೆ
ಹಾ ಇವಾಗ ನೋಡಿ ಅವು ಗಿಡಗಳ ಬೆಳವಣಿಗೆನೇ ಇಲ್ಲ ಇವಾಗ
ಹ್ಮ ಎಲ್ಲಾ
ಜಾಸ್ತಿ ಬೆಳವಣಿಗೆ ಇತ್ತಂದ್ರೆ ಏನಾಗುತ್ತಂದ್ರೆ ತುಂಬಾ ರೋಗ ಬರುತ್ತೆ
ಹೌದೌದ ಹೌದು
ಇವಾಗ ಮಳೆನೇ ಇಲ್ಲ ರೋಗನು ಬರೋದಲ್ವ
ಈಗ ನಿಮ್ಮವ್ ಸಣ್ಣ ಗಿಡ ನಿಂತಿದ್ದೇವಲ್ಲ ಬೆಳೆಯೊದಲ್ಲಿ
ಹ್ಮು
ಅದಕ್ಕೆ ರೋಗಗಳು ಕಮ್ಮಿಯಾ
ಅದ್ರಲ್ಲಿ ಇಲೀ ಏನಾದ್ರು ಉದುರ್ತಾವ ಒಳ್ಳಿ ಕಾಯಿ ಉದುರ್ತಾವ
ಎಲ್ಲಿ ಉದುರುತ್ತೆ ಅದಕ್ಕೆ ಯಲಿ ಉದುರುತ್ತೆ
ವಾಳ್ಳಿ ಕಾಯಿ ಉದುರುತ್ತವ ಹೂವು ಉದುರುತ್ತವ ಅದರಲ್ಲಿ
ಹಾ ಇವಾಗ ಎ ಂತಾ ಟೈಮು ಕಾಯ ಆದಾಗ ಮಳೆ ಜಾಸ್ತಿ ಬರ್ಬಾರ್ದು
ಜಾಸ್ತಿ ಬರ್ಬೋದು ಆದದ್ರೆ ಮ ಕೆಟ್ಟೊಗುತ್ತೆ ಎಲ್ಲಾ ಹತ್ತಿ
ತೊಗರಿ ಹೂವ ಬೆಳೆದಾಗ ಮಳೆ ಬತ್ತಂದ್ರೆ ಫಲ ಉದಿರ್ ಬಿಡುತ್ ತ್ತ್ ಪೂರ
ಲಿ ಹೌದುಹೌದು ಎಲ್ಲಾ ಫಲವತ್ತತೆ ಕಮ್ಮಿ ಆಗ್ ಬಿಡ್ತು ಅಲ್ಲಿ ನಮ್ದು
ಹ್ಮು ನೀವ್ ನೀವ್ ತೊಗರಿ ಬೆಳಿಯಲ್ವಾ ನಿಮ್ ಸೈಡು
ನಮ್ ಸೈಡ್ ಬೆೇಳಿತ್ತಿವಿ ನಾವು ಹೊ ಹೊರ್ವಲಕ್ ಬೆೇಳಿತ್ತಿವಿ ನೆರಾವರಿಯಲ್ಲಿ ಬೆಳದಿಗೆಲ್ಲ ನಾವ್ ತೊಗರಿ ಮನೆಗೆ ತಿನ್ನ ಪೂರ್ತಿ ಮಾಡ್ಕೊಂಡಬಿಡ್ತೀವಿ ನಾವೇಲ್ಲ ತೊಗ್ರಿ
ಹಾ
ಅಲ್ಲೆಲ್ಲ ನಿಮ್ ಸೈಡೇಲ್ಲ ಜೊ ಜೋರ್ ಬೆಳ್ತ
ನಮ್ ಸೈಡ್ ತುಂಬಾ ತುಂಬಾ ಬೆಳತಾರೆ ನಮ್ ಸೈಡ್
ಎಲ್ಲಾ ಕಲ್ಬುರ್ಗಿ ಸೈಡೇಲ್ಲ ನಿಮ್ದು
ಹ್ಮು ನಮ್ ಸೈಡು ಜಾಸ್ತಿ ಅಂದ್ರೆ ತೊಗರಿ ಬೆಳಿತಾರೆ ಹತ್ತಿ ಬೆಳಿತಾರೆ ಕಡ್ಲೆ ಬೆಳಿತಾರೆ ಮತ್ತೆ ಜೋಳ ಬೆಳಿತಾರೆ ಮೆಕ್ಕೆಜೋಳ ಮತ್ತೇ ಗೋಧಿ
ಗೋಧಿ ಹೌದು
ಹೆಸ್ರು ಉದೂ ಬೆಳಿತಾರೆಲ್ಲ ಮತ್ತೆ ತರ್ಕಾರಿಯಲ್ಲಿ ಚುವ್ಳಿಕೆ ಬೆಳಿತಾರೆ ಮತ್ತೆ ಮೆಣಸಿನ್ಕಾಯಿ ಟಮಟೆ ಟಮಟೆ ಬೆಳಿತಾರೆ ಜಾಸ್ತಿ ಏನಿಲ್ಲ ಬೆಂಡೆಕಾಯಿ
ಹ್ಮಾ ಯಾವ್ದಾದ್ರು ಪ್ಲಾಟುಗಳುನ್ ನಿಮ್ ಕ್ರಾಸು ಪಾಲಿನೇಷನ್ ಏನಾರು ನಡಿತವಾ ನಮ್ಮಲ್ಲಿ
ನಮ್ಮಲ್ಲಿ ಏನಿಲ್ಲ ಅಂತವು ಏನ್ ನಡೆಯಲ್ಲ
ಅಂತವೆಲ್ಲ ನಡಿಯಲ್ಲ
ನರ್ಸರಿನ್ ನಿಮ್ದು ನರ್ಸರಿ ಇದೆ ಏನು
ಇಲ್ಲ ನಮ್ದು ಅಲ್ಲಿ ಕೆಲ್ನಾಕ ಈ ಹೊಲದಲ್ಲಿ ನೀ ಕೊಡ್ತಾರಲ್ಲ ಇವ್ರು ಸೀಟ್ಸ್ ಕಂಪ್ನಿಯರ್ ಅಂತಂತನ್ ಅವ್ರೆಲ್ಲ ಬಂದು
ಏನು ಯಾವ್ದಾದ್ರು ಫ್ಯಾಕ್ಟ್ರಿ ಇದೆ ನಿಮ್ ಕಡೆ
ನಮ್ಮಲಿಲ್ಲೆ ಅದು ಜಿಂದಾಲ್ ಫ್ಯಾಕ್ಟ್ರಿ ಇದೆ
ಹೌದಾ ಏನ್ ಮಾಡ್ತಾರೆ ಅದ್ರಲ್ಲಿ
ಅಲ್ಲಿ ಕೆಬ್ಣ ತಯಾರು ಮಾಡ್ತಾರೆ
ಕೆಬ್ಣ ತಯಾರ್ ಮಾಡ್ತಾರ ನೀವು ಹೋಗ್ತೀರಾ ಕೆಲ್ಸಕ್ಕೆ
ಏ ಇಲ್ಲ ಇಲ್ಲೆಲ್ಲ ಹೋಗುವಿಲ್ಲ ಎಲ್ಲ ಕಾರ್ಖಾನೆಗಳೆಲ್ಲ ಸ್ವಲ್ಪು
ಹಾ
ಸ್ವಪ್ಪು ನಮ್ಗೆ ಬಾ ವಾರೋಗ್ಯ ಪ್ರಾಬ್ಲಮ್ ಇದೆಯಲ್ಲಾ.
ಹ್ಮ್.
ಅದಕ್ಕೆ ಅದ ಅದರಲ್ಲಿ ಹೋಗಿಲ್ಲ ನಾವು.
ಹೌದಾ.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
ಹ್ಮ.
ಈಗ ನಿಮ್ಮಲ್ಲಿ ಹೊಸ್ತಾಗಿ ಏನಾರ ವಿಷಯಗಳು ಕಂಡುಬರ್ತಾವ ನಿಮ್ಮಲ್ಲಿ.
ನಮ್ ಕಡೆ ಏನಿಲ್ಲ ವಸ್ದಾಗಿ ಅಂತ ಏನಿಲ್ಲ ಇವಾಗ ನಮ್ಮನು ಎಕ್ಸಾಮ್ ನಡೆದಿದಾವೆ ನಾವು ಸುಮ್ನೆ ಸ್ವ ಪ್ಪ ಓದೋದು ಬರಿಯೋದು ಮಾಡ್ತಾ ಇದೀವಿ.
ಹೌದು ಈಗ ಕಲ್ಬುರ್ಗಿ ಶಾಸಕರ ಯಾರಾದ್ರ ಎಮ್ ಎಲ್ ಎ.
ಅವೆಲ್ಲಾ ಮಾತಾಡ್ಬಡ್ಬೇಕನ್ರಿ ಇದರಲ್ಲಿ.
ಹೌದನ್ರಿ.
ಹಾ ಇವಾಗ ನಾವು. ತುಂಬಾ ವಾತಾವರಣ ತುಂಬಾ ಇವತ್ತು ಚಳಿ ಚಳಿ ಇದೆ ನಮ್ ಕಡೆ ತುಂಬಾ ತಣ್ಣನ ಗಾಳಿ ಬಿಟ್ಟಿದೆ ಅಲ್ವಾ.
ಹ್ಮ್ ತಣ್ಣ ಗಾ ಗಾಳಿ ಬೀಸಕೊಂತಿದೆ ಹೌದು.
ಹ್ಮು. ತುಂಬಾ ಇವಾಗ ಹೇಗಂದ್ರೆ ಆಷಾಡ್ಗಾಳಿದೆ ಗೊತ್ತಾ ನಿಮ್ಗೆ.
ಹೌದು.
ಆಷಾಡ್ ಗಾಳಿ ಇದೆ ಅದಕ್ಕಾಗಿ ತುಂಬಾ. ಗಾಳಿ ಚೆನ್ನಾಗಿಲ್ಲಿದು ಜಾಸ್ತಿ ಇರ್ಬಾರ್ದು ಈ ಗಾಳಿಗೆ.
ಈ ಕಳೆ ಹ್ಮ ಆರಾಮ್ ಆರೋಗ್ಯ ತಪ್ಪುತ್ತೆ ನಿಮ್ದು.
ಆ ಆರೋಗ್ಯ ತಪ್ಪುತ್ತೆ. ಹ್ಮ್ ಊಟ ಮಾಡ್ತಿರಾ ಏನ್ ಮಾಡ್ತಿರ ಊಟ ಇನ್ನ್ ಏನಿರುತ್ತೆ ಏನೇನ್ ಇರುತ್ತೆ ಊಟ.
ಅಜಿ ಮುಂಜಾಲೆ ನಾಷ್ಟ ಇರುತ್ತೆ ಪಲ್ಲಾವು ಅವಲಕ್ಕಿ. ಇಂತ ಉಪ್ಪಿಟ್ಟು ಆವು ಇಡ್ಲಿ ವಡಾ ಸಾಂಬಾರು ಇತ್ತ ಎಲ್ಲಾ ಇರ್ತವೆ.
ಹಾ.
ಮತ್ತೆ ಮಧ್ಯಾಹ್ನ ಮಧ್ಯಾಹ್ನ ಚಪಾತಿ ಪಲ್ಯ ಅನ್ನ ಸಾರ್ ಇರುತ್ತೆ.
ಹಾ ಮತ್ತೆ ಮಜ್ಜಿಗಿ ಮಸೂರು.
ಮಜ್ಜಿಗೆ ಮಸ್ರು ಕೊಡ್ತಾರೆ ಎಲ್ಲಾ ಕೊಡ್ತಾರೆ.
ಹಾ ಚೆಂಜಿಕೆ ಏನಿರುತ್ತೆ.
ಎಲ್ಲಾ ಅತ್ಯಬುತ್ತಿ ಪಲ್ಯಾ ಅನ್ನ ಸಾರ್ ಅದ್ರಲ್ಲಿ.
ಸಾಯಂಕಾಲನುೂ ಅದೇ ಇರುತ್ತಾ.
ಹಾ ಹೌದು.
ಇವಾಗೇನು ಈ ಜಾಸ್ತಿ ಸಿಲೆಂಡ್ರ್ ಇಲ್ಲ ಅಂತ ಏನೋ ಅವ್ರ ಬರೀ ರೈಸ್. ಮಾಡ್ತಾ ಇದಾರ ಅಂತಲ್ಲ ಹೌದಾ.
ಹ್ಮ ಗ್ಯಾಸ್ ಪ್ರಾಬ್ಲಮ್ ಇದೆಯಲ್ಲ ಈಗೆಲ್ಲ.
ಹಾ.
ಹ ಅದ್ರ ಸಂಬಂಧ ಕಟ್ಟಿಗೆ ಮೇಲೆ ಎಲ್ಲಾ ಅಡ್ಗೆ ಮಾಡ್ತಾರಲ್ಲ.
ಹ್ಮ್.
ಎಲ್ಲ ಮಾಡ್ಬೇಕಲ್ಲ ಸ್ವಲ್ಪು ಸಮಸ್ಯೆ ಬಂದಿದೆ ಅದಕ್ಕೆ ಬರೆ ಅನ್ನ ಪಲ್ಲಾವು ಇಂತವೆಲ್ಲ.
ಹ್ಮ್ ಹೌದು.
ಎಲ್ಲ ನಮಗ ಅಷ್ಟೇ ಅಪಾಬ್ಲಮ್ ಅಲ್ಲ ಅಲ್ಲ ಇಡೀ ದೇಶಕ್ಕೆ ಪ್ರಾಬ್ಲಮ್ ಇದೆ ಅಲ್ಲ ಅದ್ರ ಬಗ್ಗೆ.
ಹೌದೌದು ಆ ಕಡೆ ಏನೋ ಯುದ್ಧ ನಡೀತಿದೆ ಅಂತಲ್ವಾ ಅ
ಹ್ಮ ಇರಾನ್ ಮತ್ತು ಇಸ್ರೇಲಿಯಾ.
ಹಾ ಹೌದು ಅದ್ರಲ್ಲಿ ಯುದ್ಧ ನಡೀತಿದೆ ಅಂತೆ ಅದಕ್ಕಾಗಿ ಸ್ವಲ್ಪ ಕಮ್ಮಿ ಬೀಳ್ತಿದೆ ನಮ್ಗೆ.
ಹ ಅದರಿಂದ ನಮ್ಗೆ ಸ್ವಲ್ಪ ಸಮಸ್ಯೆ ಆಗಿದೆ ಅದ ಪೆಟ್ರೋಲ್ ಎಲ್ಲ ಒಂದ ಈ ಜಾಸ್ತಿ ಮಾಡಿದ್ರಲ್ಲ ರೇಟ್
ಹೌದ ಹೌದು
ಹ
ಮತ್ತೆ
ಹೌದು
ಮತ್ತೇಏನ್ ಮಾಡ್ತಿದ್ರಿ
ತ್ತೆ ಏನ ಇಲ್ಲ ಈ ಎಲ್ಲ ನೀವೇ ಹೇಳ್ಬೇಕು ಹೊಸದಾಗಿ ವಿುಷಯ ಏನ ನೀಮ್ಮಲ್ಲಿ
ನಮ್ಮಲ್ಲಿ ಹೊಸದಾಗಿ ವಿಷಯ ಅಂತೂ ಏನುೂ ಇಲ್ಲ ಸುಮ್ನೆ ಕೂತಿದ್ದೀವಿ ಇವಾಗ ಏಳುವರೆಗೆ ಊಟ ಟಕ್ ಹೋಗ್ಬೇಕು ನಾವು
ಹೌದ ಈಗ ಹತ್ತಿ ಬೆಳ್ತೀರಿ ಅಲ್ಲ ನೀವು
ಹ್ಮ್
ಅದು ಒಂದ್ ಎಕರೆಕ್ಕೆ ಎಷ್ಟು ಕ್ವಿಂಟಲ್ ಕೊಡ್ಬೋದು
ನಮ್ಗೆ ಬರುತ್ತೆ ಇದು ಎಲ್ಲಾ ಮಳೆ ಬೆಳೆ ಚೆನ್ನಾಗಿದ್ರೆ ಎಕರೆಕ್ಕೆ ಹದಿನೈದು ಕುಂಟಲ್ ಬರುತ್ತೆ
ಹೌದು ಒಳ್ಳೇದು ಒಂದ್ ಗಿಂಟಲ್ಲಿ ಎಷ್ಟು ಇರ್ಬೋದು ಅದು
ಒಂದ್ ಕುಂಟಲ್ ನಲ್ಲಿ ನೂರ್ ಕೆಜಿ ಅಂತ ಇರುತ್ತೆ ಅದು ಕೆ ಒಂದ್ ಕುಂಟಲ್ ಕೆ ಎಷ್ಟ ತ್ತಿರ್ಬಹುದುಂದ್ರೆ ಒಂದು ಏಳು ಸಾವಿರ ಎಂಟು ಸಾವಿರ ಬರುತ್ತೆ
ಹೌದು ಮಾರ್ಕೆಟಿಂಗ ಮೇಲೆ ಇರುತ್ತ ಅದ್ರ ಹೌದು ಒಳ್ಳೇ